ಕೇಳಿಸತಾ ಇದೇಾನ ನಿಮ್ಗೆ ನ ಧ್ವನಿ
ಹಾ ಕೇಳಿಸತಾ ಇದೆ ತಮ್ಗೆ
ಹಾ ನನ್ಗೂ ಕೇಳಿಸ್ತಾ ಇದೆೆ ಹಲೋ ಹಾಗೆ ಹಾ ಕೇಳಿಸ್ತಾಿದೆ ಕೇಳಿಸ್ತ ಕೇಳಿಸ್ತಾ ಇದೆ ಅಂದಾಗಿೆ ಹೇಳಿ ಊಟ
ಊಟ ಇನ್ನುೂ ಇಲ್ಲ ಮಾಡ್ಬೇಕು
ಓಹೋ ಇದು
ಹಾ ಹೌದು ಹಾ ಟೀ ಇಲ್ಲ ಇನ್ನು ತಟೀನುೂ ಇಲ್ಲ ಕಾಫಿ ಕೊಡ್ತವಿ
ಕಾಫಿ ಕುಡದ್ರಾ
ಹಾ ಹೌದು
ಹ ಹಾ ಕಾಫಿಲಿ ಸಕ್ಕರೆ ಹಾಕಿದ್
ಇಲ್ಲ ಬೆಲ್ಲದ್ದು
ಹ ಹಾ ಬೆಲ್ಲದ ಕಾಫಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ರಾಜ್ಯಕ್ಕೆ ಒಳ್ಳೇದ ಕಡಾ
ತುಂಬಾ ಚೆನ್ನಾಗಿರುತ್ತೆ ಊಟ ಏನ್ ಮಾಡಿದ್ದಾರೆ ಅಂತ ಅಂತ ಗೊತ್ತಿಲ್ಲ ಇವಾಗ ನೋಡ್ಬೇಕು ಏನ್ ಮಾಡ್ತಾರೆ ಅದು ತಿನ್ಕೊಂಡ್ ಹೋಗ್ಬೇಕು ಅಷ್ಟೆ
ತಿನ್ಕೊಂಡ ಹೋಗ್ಬೇಕು ಎಲ್ಲಿದ್ದೀರಾ ನೀವು ವಿದ್ಯ ನೀವು್ ಏನ್ ಮಾಡ್ಕೊಂಡಿರೋದು ಹೌದು ಕೇಳದ್ನ ಮಾಡತ್ಬಿಟ್ಟ
ನಾನಾ ನಾ ನೋಡ್ ಬಂದ್ ನಾನ್ ಬಂದ್ಬಿಟ್ಟು ಅಂದ್ರೆ ಅ ಟೀಚರ್ ಅಂತಾರೆ ಗೊತ್ತಾ
ಶಿಕ್ಷಕರು
ಹಾ ಶಿಕ್ಷಕರು
ಹ ಹಾ ಏನ್ ಏನ್ ಶಿಕ್ಷಣ ಏನ್ ಶಿಕ್ಷಣ ಮಾಡ್ತೀರಾ ಅಂದ್ರೆ ಯಾವ ಆ ಸಬ್ಜೆಕ್ಟ್ ಶಿಕ್ಷಣ ಮಾಡ್ತೀರಾ ಯಾವ ವಿಷಯನ ಬಗ್ಗೆ ಕುರಿತು ಮಕ್ ಳಿಗ್ ಹೇಳ್ಕೊಡ್ತೀರಾ ನೀವು
ಕನ್ನಡ ಕನ್ನಡ
ಕನ್ನಡ ಹೇಳ್ಕೊಡ್ತೀರಾ
ಹಾ ಹೌದು
ಹ ಹಾ ಕನ್ನಡ ವ್ಯಾಕರಣಗಳು ಹೇಳಿ ಕನ್ನಡದಲ್ಲಿ ವ್ಯಾಕರಣ ನೋಡಿ ಅ ಕನ್ನಡದಲ್ಲಿ ನನ್ ಕನ್ನಡದಲ್ಲಿ ನನ್ಗೊಂದು ಕೆಲ್ ಕನ್ನಡ ದಿಲ್ಲಿ ನನ್ಗೊಂಚೂರು ಆ ಪ್ರಶ್ನೆಗಳಿವೆ ನಾನ್ ನಿಮ್ ನಿಮ್ ಮುಖಾಂತರ ಅದನ್ನ ಸ ತಿಳ್ಕೋಬೋದಾ
ಹಾ ಕೇಳಿ ಕೇಳಿ
ಹ ಹಾ ಆ ನಮ್ಗೆ ಲೋಪ ಸಂಧಿ ಆಗಮ ಸಂಧಿ ಮತ್ತೆ ಆದೇಶ ಸಂಧಿ ಲೋಪ ಸಂಧಿ ಅಂದ್ರೆ ಏ ಅಂತ ಹೇಳ್ತೀರಾ ನೀವು
ಏನು ಲೋಪ ಸಂಧಿ ಅಂದ್ರೆ ಇಲ್ಲಿ ನೋಡಿ ಒಂದು ಹೆಸರನ್ನ ತ ಈ ಹೆಸರನ್ನ ತಗಕೊಂಡಿರ್ತೀವಿ
ಹಾ ಹೇಳಿ
ಉದಾಹರಣೆಗೆ ಇನ್ನ ಅ ತಮ್ಮ ಹೆಸರೇನು
ನನ್ನ ಹೆಸರು ಬಂದ್ಬಿಟ್ಟು ಬಾಲಾಜಿ
ಹಾ ನೋಡಿ ಬಾಲಾಜಿ ಬಾಲಾಜಿ ಅಲ್ವಾ ಹ್ಮ್
ನನ್ನ ಹೆಸರು ಬಾಲಾಜಿ ಅಲ್ ಯಾವ್ದೋ ಒಂದ್ ಹೆಸರು ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟೇ ಬಾಲಾಜಿ ಅಂತ ತಗೊಳ್ಳಿ
ಹ ಅನ್ಕೊಳ್ಳಿ ಬಾಲಾಜಿ ಅಂತಾನೇ ಅನ್ಕೊಳ್ಳಿ ಹ್ಮ್ ಹ ಅದು ಹೆಂಗ್ ಡಿವೈಡ್ ಮಾಡ್ತಾರೆ ಅಂದ್ರೆ ನೋಡಿ ಬಾಲಾ ಪ್ಲಸ್ ಅಜ್ಜಿ ಅಂತ ಅನ್ಕೊಳ್ಳಿ
ಅದನ್ ಅದನ್ನ ಭಾಗ ಮಾಡೋಕೆ ಬರೋದಿಲ್ಲ ಬಾಲ ಆಜಿ ಅದು ಯಾವ್ ಥರ ಮಾಡ್ತೀರಾ ಬರಲ್ಲ ಅದು
ಹ್ಮ್ ನಾನ್ ನೀವು ಇಮ್ಯಾಜಿನ್ ಮಾಡ್ಕೊಳಿ ಬಾಲ ಪ್ಲಸ್ ಅಜೀ ಅಂತ ಅನ್ಕೊಳಿ ಹಾ ಬಾ ಲಾ ಅಲ್ಲ ಬಾಲ ಹ್ಮ್ ಅಜ್ಜಿ ಹ ಅಲ್ಲಿ ೋಗಿ ಹಾ ಅಂತ ಬರುತ್ತೆ
ಹಾ
ಹಾ ಬಂತಂತು ಅಲ್ಲಿ ಏನ್ ಲೋಪಯತ ತ್ತು ಹ
ಆದೇಶ ಸಂಧಿ ಅಂದ್ರೆ ಏನಂತ ತಿಳ್ಕೊಬೋದಾ ನಿಮ್ಮಿಂದ
ನೋಡ್ವಿ ನಾವ ಈಗ ಸುಮ್ ಬಜಿ ಅಂದ್ರೆ ಸ್ವಲ್ಪ ಹ್ಮ್ ಕಾರ್ಯದಲ್ಲಿದ್ವಿ ಹ್ಮ್ ನಾವವು ಸಮಯ ಇದ್ದಾಗ ನಿಮ್ಗೆ ಹೇಳ್ತೇವಿ ಹಾ ಹ ಮತ್ತೆ ಏನಾದ್ೂ ಇದೆಯಾ
ಹ ಹಾ ಹಾ ಇೇ ಹೇಳಿ ಆ ಸ್ವರಗಳಂದ್ರೆ ಏನತ್ತ
ಹ್ಮ ಸ್ವರ್ಗಳು ಅಂದ್ರೆ ಅವು ಸಾಮಾನ್ಯ ಅಂದ್ರೆ ಈಗ ವ್ಯಂಜನಗಳು ಇರುತ್ತಲ್ಲ ಅದರಲ್ಲಿ ಬರುವ ಮೊದಲನೆಯದಾಗಿ ಮೊದಲನೆಯ ಾಗಿ ಹದಿಮೂರು ಏನೇಏನು
ವ್ಯಂಚನಗಳಂದ್ರೆ ಏನಂತ ಗೊತ್ತಾಗ್ಲಿಲ್ಲ ನಂಗೆ
ವ್ಯಂಜನಗಳು ಅಂದ್ರೆ ಈ ಸದ್ ನೋಡಿ ಅ ವ್ಯಂಜನ ವ್ಯಂಜನಗಳು ಅಂದ್ರೆ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳು ಇರುತ್ತವೆ
ನೋಡಿ ಸರ ಬಂದ್ರ ಸರ ಸಂ್ಲಿ ನೋಡಿ ನೋಡಿ ನೋಡಿ ನೋಡಿ ವರ್ಣಮಾಲ ಅಕ್ಷರ ಇ ಹಾ
ಜನಗಳು
ಹ ಹ ಹಾ ಹಾ ಹಯ್ತ ಮತ್ತೆ ಇದ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಮೂರ್ ತರದ ಬರುತ್ತೆ ಯೋಗವಾಹಗಳು ಯೋಗವಾಹಗಳು ಯಾವ್ಯಾವ ಹಿ
ಹ್ಮ್
ಯೋಗವಾಾಹಗಳು ಯಾವ್ಯಾವ್ ಹೇಳಿ
ಯೋಗವಾಾಹಕಗಳು
್ಮ ಯೋಗ ವಾಹಗಳು ವಾಹ ಪಕಗಳು ಅಲ್ಲ ನೀ ನೀವ್ ಶಿಕ್ಷಕರ ಅಥವಾ ಶಿಕ್ಷಕರ ತರಾ ನಟಿಸ್ತಾ ಇದ್ದೀರಾ
ನಾವ ಇಲ್ಲ ನಾವೀಗ ಇನ್ನು ಓದ್ತಾ ಇದ್ದೀವಿ ಶಾ ಏನು ಹಾ ಹೌದೌದು
ನೋಡಿ ನಾನ್ ನನ್ಗೆ ಗೊತ್ತಿರೋ ಪ್ರಕಾರ ನಾನನ್ ನಿಮ್ಗೆ ಆ ಹೇಳ್ತೇನೆಿ ುನ ಬತ್ತತೆಲ್ಲಾಮಗ ಹಲೋ ಕೇಳಸ್ತಾ ಇದೇಾನ ನಿಮ್ಗೆ ಹ ಕಷಮ್ಸಿ ಇಲ್ಲಿ ಚೂರು ಆ ಅನ್ಕಂದ ಇದಿತ್ತು ವರ್ಣಮಾಲೆಯಲ್ಲಿ ಮೂರು ಅಕ್ಷರಗಳಿವೆ ಮೂರು ಮೂರು ತರ ಇವೆ ಯೋಗವಾಹಗಳು ಸ್ವರಗಳು ವ್ಯಂಜನಗಳು ಆದ್ದರಿಂದ ಏನಾಗುತ್ತೆ ಅಂತನಂದ್ರೆ ಇವಾಗ ಆಹ ಸ್ವರಗಳು ಅಂತ ಅಂದ್ರೆ ಆ ಆ ಇಿಂದ ಆ ಆ ಅವರೆಗೆ
ಹಾ
ಮತ್ತೆ ಮ ಅಮ್ ಅಹ ಬಂದ್ಬಿಟ್ಟು ದೀರ್ಘ ಸ್ವರಗಳು ಅಂತ ಹೇಳ್ತೀವಿ
ಹ್ಮ್
ಗಳು ಅಂದ್ರೆ ನಾವು ಆ ಹ್ಮ್ ಆ ನಾವು ಏನಂದ್ರೆ ಆಹ ಬಹಳ ಸುಲಭವಾಗಿ ಉಚ್ಚರಿಸಲು ಪಡುವ ಅಕ್ಷರಗಳನ್ನು ನಾವೇನಂತ ಕಾಣಂತೀವಿ ರಗಳಂತ ಅಂತೀವಿ ಹ ಆ ಈ ಇ ಉಊ ಊ ಋ ಎ ಎ ಐ ಓ ಓ ಔ ಇದನ್ನೇನಂತ ವಿ ಸ್ವರಗಳಂತೆ ದೀರ್ಘ ಸ್ವರಗಳು ಬಂದ್ಬಿಟ್ಟು ಅಂ ಅಹಾ ಅಂತ ಹ ದೀರ್ಘ ಸ್ವರಗಳು ಬಂದ್ಬಿಟ್ಟು
ದೀರ್ಘ ಸ್ವರಗಳು ಆ ಮಹಾನ ನಾನ್ ಕೇಳಿದ್ದು ದೀರ್ಘ ಸ್ವರಗಳು ಅಂದ್ರೆ ಓ ಅಂದ್ರೆ ಉದ್ದವಾಗಿ ಎಳದು ಹೇಳುವುದನ್ನು ದೀರ್ಘ ಸ್ವರಗಳು ಅಂತ ಕೇಳಿದ್ದೇನಿ ಉದಾಹರಣೆಗೆ ಆ ಈ
ಹ ಹಾ ಹಾ ಹೌದು ಅ ನೋಡಿ ನನಗ್ ಅದ್ರ ಬಗ್ಗೆ ಅಷ್ಟ ಗೊತ್ತಿಲ್ಲ ಆದ್ರೆ ಕೇಳಿ ಸ್ವರಗಳನ್ನ ಬಳಿಸ ಕೊಂಡು ನಾವು ವ್ಯಂಜನಗಳನ್ನ ್ ಇದ್ ಮಾಡ್ತೀವಿ ಕ ಕ ಗ ಗ್ ಘ ಙ
ಹಾ
ಛ ಜ ಝ ನ ನೀಯಾ ಟ ಡ ಣ ಞ ಪ ಪ ಬ ಭ ಮ
ಹಾ
ಇದು ಆದ್ಮೇಲೆ ಯೋಗವಾಹಗಳು ಬರ್ತಾವ ನೋಡಿ
ಯೋಗವಾಕ್ಕಳ
ಆಯರಲ ವಷಷ ಸ ಹಳ್ ಳ ಇಷ್ಟು ಇವು ಯೋಗವಾಾಹನ
ಹಾ ಹಾ
ಕ್ಷೋತ್ರಜ್ಞೆ ಇವು ಮೂರಿದ್ವು ಅವನ್ನ ನಾವು ಆ್ ನಮ್ಮ ಕನ್ನಡ ಆ್ ಭಾಷೆಯಲ್ಲಿ ಅವನ್ನ ಅಹ್ ತೆಗೆದು ಹಾಕಿದ್ದಾರೆ ಇವಾಗ ಕೇವಲ ನಲವತ್ತೊಂಬತ್ತು ಅಕ್ಷರಗಳು ಮುಂ ಂ ಆಗಿದ್ರೆ ಐವತ್ತೆರಡು ಅಕ್ಷರಗಳಿದ್ವು ಈವಾಗ ಬಂದ್ಬಿಟ್ಟು ನಲವತ್ತೊಂಬತ್ತು ಮಾಡಿದಾರ ನೋಡಿ
ಓ ಹಂಗೆ ಯಾಕ ಯಾವೋಣ ತೆಗದರು
ಅ ಅದು ಯಾಕೆ ತಗದ್ರು ಅದು ಉಚ್ಚರಿಸಲು ಕೊಂಚ ಸ್ವಲ್ಪ ಬಹಳ ಕಷ್ಟ ಆಗುತ್ತೆ ಅಂತ
ಓ ಹಂಗೆ
ಹ ಹಾ ಅಂದಾಗೆ ನೀವು ನೀವೇನ್ ವಿದ್ಯಾಭ್ಯಾಸ ಮಾಡ್ತಾ ಇರೋದು
ನಾವು ಈಗ ಅ
ಅದೇ ಅದೇ ಅದೇ ಶಿಕ್ಷಕರ ವಿದ್ಯಾಭ್ಯಾಸ ಮಾಡಿದ್ರೆ ಅಂದ್ರೆ ಅಲ್ವಾ ಯಾವ್ದಾದ್ರು ಪದವಿ ಮುಖಾಂತ್ರರನೇ ಶಿಕ್ಷಕ ಆಗ್ಬೇಕು
ಇಲ್ಲ ಇನ್ನ ಓದ್ತಾ ಇದ್ವಿ ಇನ್ನ ಓದ್ತಾ ಇದ್ದ್ೀವಿ ನಾವು
ಇಸ್ಟಾಗ್ರಾಮಾರ ಲೈ್ ಆೋ
ಅದೇ ಅದೇ ಯಾವ್ ಪದವಿ ಅಂತ ಕೇಳಲು ನನ್ನನ್ ಆಸಕ್ತಿ ದೆ ಕೇಳ್ಬೋದ ಅದೇ ಯಾವ ಪದವಿ ಅಂತ ಪದವಿಯ ಅಂದ್ರೆ ಪದವಿ ಅಂತ ಅಂದ್ರೆ ಹನ್ನೆಡ್ ವನ್ನೆ ತರಗತಿ ಮುಗಿದ್ಂತ ಮೂರು ವರ್ಷದ ಪದವಿ ನಾಲ್ಕು ಪಸ ಪದವಿ ಅಂತ ಮಾಡ್ತಾರೆ ಪದವಿ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಹನ್ನೆರಡನೆೇ ತರಗತಿ ಮುಗಿದ ನಂತರ ಹ ಅದ್ ಮಾಡ್ತಾರಲ್ಲ ನೀ ನೀ ಮಾಡಿದ್ ಮಾಡಿಲ್ವಾ
ಏನು
ನೀವ ಅದನ್ ಮಾಡಿಲ್ವಾ
ಹ ಮತ್ತೆ ಅದೇ ಮಾಡಿದ್ದು ನಾನೀಗ ಇನ್ನು ಓದ್ತಾ ಇದ್ದೀನಿ ನಾನು
ಅದೆ ಏನ್ ಓದತಾ ಇದಿರಾ ಇವಾಗ ನೋಡಿ ಕಾಮರ್ಸ್ ಅಂತ ಬರುತ್ತೆ ಆರ್ಟ್ಸ್ ಅಂತ ಬರುತ್ತೆ ಮತ್ತೆ ಸೈನ್ಸ್ ಅಂತ ಬರುತ್ತೆ ನೀವ್ ಯಾವ ತಗೊಂಡಿದೀರಾ ಅಂತ ಇಲ್ಲ ಇಲ್ಲ ನೀವು ಇವಾಗ ನೋಡಿ ಸೈನ್ಸ್ ತಗೊಂಡು ಶಿಕ್ಷಕ ಕ ಆಗ್ಬಹದು
ಕನ್ನಡ ಅಂತ ಹೇಳಿದ್ನಲ್ಲ ಆಗ್ಲೆೇ
ಅದಗ
ಹಲೋ ಹಲೋ ಕೇಳಿಸ್ತಾ ಇಲ್ಲ ತಮ್ಮ ಧ್ವನಿ
ಕೇಳಿಸ್ತಾ ಇದ್ದೇನ
ಕೇಳಿಸ್ತಾ ಇಲ್ಲ ತಮ್ಮ ಧ್ವನಿ ಹಾ ಕೇಳಿಸ್ತಾ ಇದೆ
ಅದೇ ಅದೇ ಆ ಹನ್ನೆರಡನೇ ತರಗತಿ ಮುಗಿದ ನಂತರ ನೀವು ಸೈನ್ಸ್ ಸೈನ್ಸ್ ವಿಭಾಗ ವಿಜ್ಞಾನ ಮಾಡ್ಬಹುದು ಅಥ್ವಾ ಅ ನೀವು ಯಾವ ವಿಭಾಗದಲ್ಲಿ ಬೇಕಿದ್ರೆ ನೀವು ಅ ಮಾಡ್ಬೋ
ಅ
ಹ ಕೋರ್ಸ್ ನ ನೀವು ಯಾವ ವಿಭಾಗದಲ್ಲಿ ಬೇಕಾದ್ರೂ ಹೋಗಿ ಅದನ್ನು ಶಿಕ್ಷಣವನ್ನು ಪಡೆದುಕೊಂಡು ಬೇರೆ ಮಕ್ಕಳಿಗೆ ಅಥವಾ ಬೇರೆ ಉಪಯೋಗ ಇರೋರಿಗೆ ನೀವು ಹೇಳ್ಕೊಡ್ಬೋದು ನೋಡಿ ಶಿಕ್ಷಕರಾಗ್ಲಿಕ್ಕೆ ನೀವು ಆಹ ಬರೇ ಹ ಅದೇನದು ಆಹ ಹ ನೀ ಇತಿಹಾಸನೇ ತೆಗೆದುಕೊಂಡು ಓದ್ ಬೇಕಂತ ಏನಿಲ್ಲ ನಿಮ್ಗೆ ವಿಧ ವಿಧಾಂತರ ಇವೆ ನೀವು ಇವಾಗ ವಿಜ್ಞಾನ ತಗೆದುಕೊಬಹುದು ವಿಜ್ಞಾ ವಿಜ್ಞಾನದಲ್ಲಿ. ರಾಸಾಯನಿಕ ಶಾಸ್ತ್ರ ಆಗಿರ್ಬಹದು ಭೌತಶಾಸ್ತ್ರ. ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಗಣಿತ ಆಗಿರ್ಬೋದು. ಸಹಜ ಗಣಿತ ಆಗಿರ್ಬೋದು. ಕಠಿಣ ಗಣಿತ. ಗಿರ್ಬೋದು. ವಿಧ ವಿಧಾಂತರಗಳಿವೆ ನೋಡಿ ಇವಾಗ ನೀವು ಮತ್ತೊಂದು. ಅ ಅರ್ಥಶಾಸ್ತ್ರದಲ್ಲೋ. ಹುದು ಏನ ವಿಧ ವಿಧಾಂತ. ತ್ರ ವಿಭಾಗಗಳಲ್ಲಿ ಹೋಗಿ ನೀವು ಮಕ್ಕಳಿಗೆ ಅಥವಾ. ಉಪಯೋಗ ಇರರಿಗೆ ನೀವು ಅದನ್ನ ಶಿಕ್ಷಣಾಭ್ಯಾಸವನ್ನ ಮಾಡ್ಬಹುದು. ಶಿಕ್ಷಣಾಭ್ಯಾಸ ಮಾಡಿದ್ದಲ್ಲಿ. ಆರೋಗ್ಯವಾಗಿ ಸರಿ ಬಿಡಿ ನಾನ್ ನಿಮ್ಗೆ ಯಾವಾಗ.
ಹಾ ಸರಿ ಸರಿ.